ಹಲೋ
ಹಲೋ ನಮಸ್ತೆ.
ಹಲೋ ನಮಸ್ತೆ ನಿಮ್ಮ ಹೆಸರು. ಹಲೋ ಹೇಳಿ ನಮಸ್ತೆ.
ನನ್ ಹಾ ನನ್ನ ಹೆಸರು ದೀಕ್ಷಾ.
ವೈಷ್ಣವಿ ಅಂತ.
ಹ ಆರಾಮಾಗಿದ್ದೀರಾ
ಹಾ ಆರಾಮಾಗಿದ್ದೀವಿ ನೀವ್ ಹೇಗಿದ್ದೀರಾ. ಮಾಡ ಸ ಹತ್ತು ಮ. ತಿಂಡಿ ಆಯ್ತಾ
ಹಾ ಆಯ್ತು ನೀವ್ ಮಾಡಿದ್ರ ಏನ್ ತಿಂದ್ರಿ.
ಪುಳಿಯೊಗ್ರೆ ನೀವೇನ್ ತಿಂದ್ವಿ.
ನಾನು ಚಿತ್ರಾನ್ನ ತಿಂದೆ ಬರುತ್ತಾ ನಿಮಗೆ ಪುಳಿಯೊೋಗರೆ ಮಾಡೋಕ್ಕೆ.
ಇರ್ಲ್ಲಪ್ಪ ಬರಲ್ಲ.
ಯಾಕೆ ಕಲ್ತಿಲ್ವಾ.
ನಂಗ ಅದ ಇಷ್ಟ ಇಲ್ಲ ಅದಕ್ಕೆ ನಾನು ಕಲಿಯಲ್ಲ. ನಂಗ ಇಷ್ಟ ಇಲ್ಲ ಹುಳಿಯೋಗರು ಅದಕ್ಕೆ ನಂಗೆ ಕಲಿಯಲ್ಲ. ಹ್ಮ್ ಮತ್ತೆ.
ಮತ್ತೆ ಟೀ ಕಾಫಿ ಏನ್ನು ಕುಡಿಯಲ್
ಇಲ್ಲ ಇಲ್ಲ ಅಷ್ಟ ಇಷ್ಟ ಯಾವಾಗೋ ಒಂದ್ಸಲ ಮೂಡ್ ಅಪ್ಸೆಟ್ ಆದಾಗ ಅಷ್ಟೆ ಕುಡಿತೀನಿ.
ನೀವು
ನಾನು ಕುಡಿತಾ ಇರ್ತೀನಿ.
ನಿಮ್ಗೆ ಯಾವ್ದಂದ್ರೆ ಜಾಸ್ತಿ ಇಷ್ಟ ಹೌದಾ ಯಾಕ ಇಷ್ಟ ಇಲ್ಲ ಕಾಫಿ.
ಟ್ವವಿಟ್ ಮಾತಾಡಿ ನೀವು.
ಇಲ್ಲ ನೆಕ್ಸ್ಟ್ ಟೈಮ್ ಐದು ಸೆಕೆಂಡ್ ಸ್ ಬಿಟ್ ಮಾತಾಡ್ತೀನಿ ಬಿಟ್ಟ.
ಓಕೆ ಹಾಗೇ ಮಾಡಿ ನೀವು ಇಷ್ಟ.
ಹ್ಮ್.
ನಿಮಗೆ ಸಂಜೆ ಸಂಜೆ ಸಮಯ ಇಷ್ಟನಾ. ಬೆಳಗಿನ ಸಮಯ ಇಷ್ಟನಾ.
ಬೆಳಿಗ್ಗೆ ಒಂದ್ ಎಂಟು ಗಂಟೆತನ ಇಷ್ಟ ಆಮೇಲೆ ಇಷ್ಟ ಇಲ್ಲ
ಯಾಕೆ ಎಂಟು ಗಂಟೆವರ್ಗೂ ಇಷ್ಟ.
ಬಿಸ್ಲು ಬರುತ್ತಲ್ವ ನಂಗ ಆಗ್ ಬರಲ್ಲ ಬಿಸ್ಲು.
ಓ ಆಥರ.
ಹಾ ಒಂದ್ ಒಂಬತ್ತು ಗಂಟೆ ಹತ್ತು ಗಂಟೆ ಲಾಸ್ಟ್ ಆಮೇಲೆ. ಹಾ ಯಾಕೆ.
ಯಾಕಂದರೆ ನನಗೆ ಟೀಚರ್ಸ್ ಇಷ್ಟ ಅದಕ್ಕೆ. ಮತ್ತೆ ಕಾಫಿ ತುಂಬ ಬಾಡಿಗೆ ಆಗಲ್ಲ ಅದಕ್ಕೆ.
ಹೌದಾ ನಿಮಗೆ ಯಾವುದೇ ಇಷ್ಟ ಬೆಳಿಗ್ಗೆ ಸಮಯ ಇಷ್ಟ ಚೆನ ಸಂಜೆ ಸಮಯ ಇಷ್ಟನ.
ಎರಡು ಸಮಯನೂ ಇಷ್ಟ ಆದ್ರೆ ಸಂಚೆ ಇಷ್ಟ ಯಾಕಂದ್ರೆ ಆಕಾಶದ ಬಣ ಹಣ ಎಲ್ಲ ಬದಲಾಗೋದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ.
ಹೌದಾ ಯಾಕೆ ಬೆಳಿಗ್ಗೆ. ಸೂರ್ಯ ಹುಟ್ಟದ್ ನೋಡಕ್ ನಿಮ್ಗೆ ಇಷ್ಟ ಇಲ್ವಾ.
ಅದೇ ಎರಡು ಇಷ್ಟ ಅಂತ ಹೇಳಿದ್ನಲ್ವ ನಿಮ್ದ.
ಅಂದ್ರೆ ಇದನ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀರ ಸಂಜೆ ಯಾಕಂತ. ಬೆ ಬೆಳಿಗ್ಗೆ ಯಾಕಂತ ಎಕ್ಸ್ಪ್ಲೇನ್ ಮಾಡಿಲ್ವಲ್ಲ
ತಂ ಪಗದಟ್ಟ ವಾತಾವರಣರಣ
ಹ್ಮ್
ಹ್ಮ್.
ಹ್ಮ್ ಏನ್ ಮಾಡ್ತಿದ್ದೀರಾ.
ನಮ್ಗೆ ಎಲ್ಲಾ ಹಬ್ಬ ತರನು ಎಲ್ಲಾನು ಇಷ್ಟ ನಂಗೆ.
ಹ್ಮ್ ಮತ್ತೆ ನನ. ನನಗೆ ದೀಪಾವಳಿ ಅಂದರೆ ತುಂಬ ಇಷ್ಟ.
ಯಾಕೆ ದೀಪಾವಳಿ ಅಂದ್ರೇನೆ ಇಷ್ಟ ಪರ್ಟಿಕ್ಯುಲರ್ ಆಗಿ.
ದೀಪಗಳ ಹಬ್ಬ ಅಲ್ವಾ ಅದು ಅದಕ್ಕೆ ಇಷ್ಟ ಮನೆ ತುಂಬ ಬೆಳಕಿರುತ್ತೆ ಮತ್ತು ಫುಲ್ ಸಂತೋಷವಾಗಿರುತ್ತೆ ಮನೆಯೆಲ್ಲ.
ಹೌದಾ ಅಂದೆ ಬೇರೆ ಹಬ್ಬದ ಇದ್ರಲ್ಲಿ ಇರಲ್ಲ ಅಂತನಾ
ಹಬ್ಬ ದಿನ ಅದು ಖುಷಿ ಇರುತ್ತೆ ಅಲ್ವದಕ್ಕೆ
ಅಂದ್ರೆ ಬೇರೆ ಹಬ್ಬದ ದಿವಿಸ ಇರಲ್ಲ ಖುಷಿ ಅವ ಹಬ್ಬದ ದಸ
ಅಂದ್ರೆ ಜಾಸ್ತಿ ದೀಪ ಒಳ್ಳಿಯಲ್ಲಿ ಇರುತ್ತೆ ಅದು ದೀಪಗಳ ಹಬ್ಬ ಭಾಗುವ ಅದಕ್ಕೆ ಮನೆ ತುಂಬ ಬೆಳುತ್ತಿರುತ್ತೆ
ಹ್ಮ್ ಯಾಕೆ ಅಂಕ್ರಾಂತಿ ಹಬ್ಬ ಇಷ್ಟೇ ಅಲ್ವಾ ಹೂರಾತ್ರಿ ಹಬ್ಬ ಇಷ್ಟ ಇಲ್ವಾ
ಹಾ ಹಾ ಅದ ಯಾವ್ದು ಇಷ್ಟ ಅಲ್ಲ ಜಾಸ್ತಿ ದೀಪಾವಳಿ ಹಬ್ಬ ಇಷ್ಟ
ಹೌದಾ ಸರಿ ಹ್ಮ್ ಏನ್ ಮಾಡ್ತಿದ್ದೀರಾ ನಮ್ಗೆ ಎಲ್ಲಾ ತರ ಹಬ್ಬಾ ಇಷ್ಟ ಅಪ್ಪ
ನಾನು ಹಾಗೆ ನಡೆದಾಡ್ತಿದ್ದೀನಿ
ಹೌದಾ ಎಲ್ ನಡ್ದಾಡ್ತಿದ್ದೀರಾ ನಾ ಕಟ್ ಮಾಡ ನಿಮ್ದು ಏನುಲೋ
ನೀನು ತುಂಬಾ ಶಬ್ದ ಬ
ಶಬ್ದ ಈ ಗಲ್ವಾ
ಇವಾಗ್ಲೂ ಕೇಳಿಸ್ತಿದೆ
ಈಗ
ಹಾ
ಹಾ ಹೇಳಿ ಎಲ್ ನಡ್ದಾಡ್ತಿದ್ದೀರಾ ಅಂದೆ
ಹಾ ಇಲ್ಲ ನಮ್ಮ್ ಹಾಸ್ಟೆಲ್ ಅಲ್ಲಿ
ಹೌದಾ ಎಲ್ಗೂ ಆಚೆ ಹೋಗಿಲ್ಲ ಇವತ್ತು
ಇಲ್ಲ ಹೋಗ್ಬೇಕಿತ್ತು ಅದು ಸ್ವಲ್ಪ ಕರಿ ಬಟ್ಟೆ ಮಾಡಕ್ಕೆ
ಬೆ
ಖರೀದಿ ಮಾಡೋಕ್ಕೆ
ಹೌದಾ ಯಾಕ ಹೋಗಿಲ್ಲ ಮತ್ತೆ ಯಾವ
ಇ ಸ್ವಲ್ಪ ದುಡ್ಡಿಲ್ಲ ಹಾಗಾಗಿ ಮತ್ತೆ ಹಬ್ಬದ ಸಮಯದಲ್ಲಿ ನಿಮ್ಗೆ ಯಾವ ತಿಂಡಿಗಳೆಲ್ಲ ಇಷ್ಟ ಆಗುತ್ತೆ
ಏನೋ ಹಬ್ಬ ಸಮಯದಲ್ಲ ನಮ್ಮ್ ಕಡೆ ಹಬ್ಬಸ್ ಸಮಯದಲ್ಲಿ ಜಾಸ್ತಿ ಹೋಳ್ಗೆನ ಮಾಡ್ತಾರೆ ಹೋಳ್ಗೆ ಒಬ್ಬಟ್ಟು ಹಾ ಮಾಡಕ್ ಬರುತ ಅದರ ಅರ್ಧ ಭಾಗ ಅಡಿಗೆ ನಾನೇ ಮಾಡಿಡ್ತೀನಿ ಹ್ಮ್ ಹೋಳಿಗೆ ಹಾ ಪಾಯಸ ಎಲ್ಲ ನಮ್ಮಮ್ಮ ವಾರ್ತೆರೆ ನಂಗೆಲ್ಲ ಮಾಡಲಾಕ್ ಬಿಡಲ್ಲ ಪಾಯ್ಸ ಎಲ್ಲ ಹ್ಮ್
ಅದ್ರದ್ದ ಸ್ಮೆಲ್ ಬಂದ್ರೇನನೆ ಹಬ್ಬತ್ತುು
ಹಾ ನೆನಪಾಗುತ್ತೆ ನಂಗೆ
ಹ್ಮ್
ಹ್ಮ
ಮತ್ತೆ ನಿಜ ಅಲ್ವಾ ಮನೇಲಿ ಮಾಡಿರೋ ಅಡುಗೆ ರುಚಿ ಯಾವುದಕ್ಕೂ ಹೋಲ್ಸೋಕೆ ಆಗಲ್ಲ
ಹೌದು ಹೋಲ್ಸಕ್ಕೆ ಹಾಗಲ್ಲ ಅದು
ಹ್ಮ್
ಎ ಆಚೆ ಎಷ್ಟೇ ಅಮೃತ ಕೊಟ್ಟಿದ್ರರು ಅದು ಹೊಲ್ಸಕ್ ಆಗಲ್ಲ ನಂಗೆ
ಹ್ಮ್ ಅಡ್ಗೆ ವಿಷಯ ಬಂದಾಗ ನೆನ್ಪಾಯ್ತು ನಿಮ್ಗೆ ಯಾವ ಊಟ ಜಾಸ್ತಿ ಇಷ್ಟ.
ಹೇ ಎಲ್ಲಾ ತರ ಅಂದ್ರೆ ಜಾಸ್ತಿ ಅಂದ್ರೆ ಮಾಂಸಹಾರನ ಸಸ್ಯಹಾರನ,
ಯಾವ್ದಾದ್ರು ಎಲ್ಲ ಸೇರಿ,
ಹೆಂಗೆ ಬದ್ನೆಕಾಯಿ ಇದು ಮಾಡ್ತಾರಲ್ವಾ. ಫ್ರೈತರ ಪಲ್ಯ ಲಂಚ ಒ ರಸ ರಸಂ ಅಂದ್ರೆ ರಸಮಂ ಅಲ್ಲ ಸ್ಥಾಂಬರ್ ತರ. ಹೊಟ್ಟೆಗೆ ಚಪಾತಿಗೂ ಮಾಡ್ತಾರಲ್ವಾ.
ಓ ಆತರನ ಗೊತ್ತಾಯ್ತು.
ಅದು ಮತ್ತೆ ಚಪಾತಿ.
ಓ ಚಪಾತಿ ಇಷ್ಟಾನ ನಿನಗೆ,
ಹಾ ಚಪಾತಿ ಇಷ್ಟ. ಹ್ಮ್ ನಿಮಗೆ ನಿಷ್ಠ ಜಾಸ್ತಿ.
ಜಾಸ್ತಿ ಬಿಸಿ ಬಿಸಿ ಏನು ಕೊಟ್ಟರು ಇಷ್ಟ ಆಗುತ್ತೆ. ಮತ್ತೆ ಮನೆಯವ್ರ ಜೊತೆ ಕೂತ್ ತಿಂದರೆ ಇನ್ನೂ ಖುಷಿಯಾಗಬುತ್ತೆ.
ಹ ಹ
ಹ್ಮ್
ಯಾಕೆ ನಿಮ್ ಸ್ನೇಹಿತ ಜೊತೆ ಕೂತ್ಂದ್ರೆ ಖುಷಿ ಆಗಲ್ವಾ.
ಅಂದ್ರೆ ಮನೆಯಲ್ಲಿ ಇದ್ದಾಗ ಆತರ ಇಲ್ಲಿ, ಸ್ನೇಹಿತರು ಜೊತೆಗ ಸ್ನೇಹಿತರ ಜೊತೆಗ ಖುಷಿಯಾಗುತ್ತೆ.
ಹೌಧ ಹ್ಮ್, ಮತ್ತೆ
ಮತ್ತೆ ನಿಮಗೆ ಬೆಟ್ಟ ಗುಡ್ಡ ಎಲ್ಲ ಇಷ್ಟನಾ.
ಜಾಸ್ತಿ ಇಷ್ಟ ಸಮುದ್ರ ಅಂದ್ರೂ ಇಷ್ಟ ನಂಗೆ. ಬೆಟ್ಟ ತರಾಸು ಕುಯ್ ಅಂತ ಸಾಕ್ಷಿ ಗುಳ್ದು ಹಬ್ದ ಬರ್ತೈತಿ ಗೊತ್ತಾ. ಒಂಥರ ಗಾಳಿ ಬರ್ತಿರುತ್ತೆ ನೆಮ್ಮದಿಯಾಗಿರುತ್ತೆ ಯಾರ್ದು ಶಬ್ದ ಇರಲ್ಲ ಯಾರು ಮಾತಾಡ್ಸೋರಿರಲ್ಲ. ಎಲ್ಲ ನೆಮ್ಮದಿ ಇರುತ್ತೆ. ನಿಮಗೇ ಏನಿಷ್ಟ
ನನ್ನ ಬೆಟ್ಟಗಳ ಕಣಿವೆ ಇಷ್ಟ. ಸುತ್ತ ಹಸಿರಿರುತ್ತೆ ಮತ್ತು ಮನಸೆಲ್ಲ ಉಗವಾಗಿರುತ್ತೆ ಪಕ್ಷಿಗಳು ಓಡಾಡ್ತಿರುತ್ತೆ. ಗಾಳಿ ಸೆನ್ನಾಗು ಬರುತ್ತೆ ಅದಕ್ಕೆ,
ಹ್ಮ್ ಹ್ಮ
ಹ್ಮ್ ಪ್ರಕೃತಿ ಅಂದ್ರೇನೆ ಚೆನ್ನಾಗಿ ಬಿಡುತ್ತೆ ಅಲ್ವಾ.
ಹೌದು ನಂಗೆ ಇದೆಲ್ಲಾ ಬೆಂಗಳೂರುಕ್ಕಿಂತ. ಕಡೆ ಮಂಗಳೂರು ಕೋಲಾರು,
ಹ್ಮ
ಬರೀ ಹಸಿರ ಹಸಿರು ಆ ನಂಗ ಅದ ಇಷ್ಟ ನಿಮ್ಗೆ ಮೊಬೈಲ್ ನೋಡೋದು ಜಾಸ್ತಿ ಇಷ್ಟ
ಮೊಬೈಲ್
ಹ್ಮ್
ಟಿ ನೋಡಲ್ಲ ಕಡಿಮೆ ನೋಡ್ತೀನಿ ಏನಾದ್ರೂ.
ಪ್ಯಾಡು ಯೂಸ್ ಮಾಡ್ತಿರೋದು ಹೋಹೋ ಹೌದೇನು, ಹಾ ಹಾ
ಮತ್ತೆ ನಿಮ್ದು ಯಾರ ಜೊತೆ ಪ್ರವಾಸಕ್ಕೆ ಹೋಗೋದ ಇಷ್ಟ ಕುಟುಂಬದವ್ರ ಜೊತೆನಾ ಸ್ನೇಹಿತರ ಜೊತೆೇನಾ.
ಸ್ನೇಹಿತರು ಜೊತೆ,
ಹೌದಾ
ಹ್ಮ್
ಹ್ಮ್
ನಿಮಗೆ
ಜೊತೆ ಒಟ್ಟಿಗೆ ಪ್ರಯಾಣ ಮಾಡಿದಾಗ ಸಣ್ಣ ಸಣ್ಣ ಚೆನ್ನಾಗಿಗಳು ನೆನಪಾಗುತ್ತೆ ಅಲ್ವಾ
ಹ್ಮ್ ಹೌದು
ಹ್ಮ್ ಹ
ನನ್ ತುಂಬಾ ಸ್ನೇಹ ನಮ್ಮ ಕುಟುಂಬದವರ್ಗಿಂತ ಸ್ನೇಹಿತ ಹೆಚ್ಚೋಗತೆ ಜಾಸ್ತಿ ನಂಗೆ ಎರಡನೇ ಕ್ಲಾಸ್ ಅಲ್ಲಿ ಒಂದ್ಸಲ ಹೋಗಿದ್ದೆ ಎರಡ್ ದಿವಸ ನಾಕನೇ ಕ್ಲಾಸ್ ಅಲ್ಲಿಮ್ಮ ಹೇಳ್ತೀರಾ ಎಷ್ಟ ಎಕ್ಸ್ಪೀರಿಯನ್ಸ್ ಅದು ನನ್
ನಿಮಗ್ ನೆನಪಿದೆದೆ ಇನ್ನು ಎರಡನೇ ಕ್ಲಾಸ್ಲ್ಲಿ ಆತು
ನಿಜ ನೆನ್ಪಿದೆ ನನ್ ಏನು ಅಂತ ಅಂದ್ರೆ ಬರೀ ನಮ್ ಸೀನಿಯಸ್ ಜೊತೆ ಇರ್ತಿದ್ದೆ ನಮ್ಮ್ ಅಣ್ಣವ್ರ ಜೊತೆ ನಮ್ಮ ಅಂದ್ರೆ ಅಂದ್ರೆ ನಾವೆಲ್ಲ ಚಿಕ್ ಚಿಕ್ ಮಕ್ಳಲ್ವಾ ಹುಷಾರ ಹರ್ಕೊಂಡ್ ಹೋಗ್ತಿದ್ರು
ಹ್ಮ
ಕರ್ಕೊಂಡ್ ಬರ್ತಿದ್ರು ಎರಡ್ ಕೈ ಇಡ್ಕೊಂಡು ಇಬ್ಬಬ್ರು ನಿತ್ಕೋಬೇಕು ಕರ್ಕೊಂಡ್ ಹೋಗ್ತಿದ್ರು ಕರ್ಕೊ ಬರ್ತಿದ್ರು
ಹೌ
ಅಂದ್ರೆ ನಮ್ಗಾದ್ರು ಹೇಕು ಅಂದ್ರೆ ಅವರೇ ಬರ್ತಿದ್ರು ಅಂದ್ರೆ ಯಾರು ಎಷ್ಟೇಗ್ ಹುರುುಳೇ ಬರ್ತಿದ್ರು ನಮ್ ಜತೆ ಏನ್ ಬೇಕು ನಿಮ್ಗೆ ಹೇಳಿ ಅ ತಗೊಳ್ಳಿ ಅಂತ ಹ್ಮ್ ಾಕ್ನೇ ಕ್ಲಸ್ ಅಲ್ಲಿ ಒಂದೇ ದಿವಸ ಹೋಗಿದ್ದೆ ಐದನೇ ಕ್ಲಾಸಲ್ಲಿ ಮೂರು ದಿವಸ ಹೋಗಿದ್ದೆ ಸ್ಕೂಲ್ ಟ್ರಿಪ್ು ಫುಲ್ಲು ಹ್ಮ ನ ಅಣ್ಣ ಅಂದ್ರೆಲ್ಲಾ ನಂಗೆ ಗಿಫ್ಟ್ ಎಲ್ಲ ಕೊಡ್ಸಿದ್ರು ಅವ್ರ ಜೊತೆನೆ ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಎಷ್ಟು ಮಸ್ತ್ ಎಂಜಾಯ್ ಮಾಡಿದ್ದೆ ನಾನು
ಹ್ಮ್ ನಮ್ದು ಚೆನ್ನಾಗಿತ್ತು ಪ್ರವಾಸ
ಹ್ಮ್್ಮ ಕುಟುಂಬದ ಅಯತೆ ನಾನು ಹೋಗ್ತಾನೆ ಇರ್ಲಿಲ್ಲ ಅವ್ರು ಹಟ್ಟ ಮಾಡಿದ್ರರು ಹೋಗ್ತಿರ್ಲಿಲ್ಲ ನನ್ು ಅವರು ಹ್ಮ್ ಹ್ಮ್ ಹಂಗವ್ರ ಇಷ್ಟ ಮೊತ್ತ ಇಲ್ಲ ಯಾಕಂದ್ರೆ ನಮ್ಮ ಅತ್ತೆ ಎಲ್ಲಾ ಬರ್ತಾರಲ್ಲ ಒಂಥರ ಅವ್ರು ಬರೀ ಓದೋದ್ರ ಬಗ್ಗೆ ಮಾತಾಡ್ತಾರೆ ನಂಗ ಅದ್ರ ಬಗ್ಗೆ ಮಾತಾಡ್ಬಾರ್ದು ಹೋಗಿದ್ದೀವಿ ಅಂದ್ಮೇಲೆ ಅಲ್ಲಿಗೆ ಎಲ್ಲಾ ಎಂಜಾಯ್ ಮಾಡ್ಕೊಂಡ್ ಚೆನ್ನಾಗಿರ್ಬೇಕು ಹ್ಮ್ ಹ್ಮ್ ನಂಗ ಆಗ್ ಬರಲ್ಲ ಇವಾಗೇಏನೋ ನಮ್ಮ ಅಪ್ಪಗೋಸ್ಕರ ಓದ್ತಿದೀನ ಅಷ್ಟೆ
ಹ ಸರಿ ನಿನ್ನ ಜೊತೆ ಮಾತಾಡ ನಂಗೆ ತುಂಬ ಖುಷಿ ಆಾಯ್ತು
ನಂಗು ತುಂಬಾ ಖುಷಿಾಯ್ತು ನಿಮ್ ಜೊತೆ ಮಾತಾಡಿದಿ ಧನ್ಯವಾದಗಳು ಹಾ ಹಪ್ಪದೇ ಮಾಡ್ತೀವಿ
ಬಾಯ್